ಹಣ್ಣ
ಕೆವಸ ತಿಲ್ಲ
ಕೆಳ್ಸತ್ತಪ್ಪ ಅವಂದೇ ಜಾಬ್ ಅರಾಮಲ್ಲ ಅವನೇ ಡಿಪ್ಲೊಮ್ ಕಾಲೇಜ ಕೆಲ್ಸ ಮಾಡ್ತಾನಲ್ಲ
ಸಾಲರಿ ಒ ಕಡಿಮಾತ ಇದುರ ಹಕ ಹ ದಂಟ ಹಂ
ಹಾ ಇಲ್ಲೋ
ಚೇರ್ತಣ
ಒಂದ ಹದ್ನೈದು ಕೊಡ್ತಾರಂದ್ರಪ್ಪಾ
ಹಯ ಇಲ್ಲೋಣ ಅ ಕೊತ ಪಕ ಎಷ್ಟ ಕೊಡಲ್ಲ ನ ಒಂದ್ಐ ಎಂಟು ಹನ್ನೆಂಟ ಕೊಡ್ತಿರ್ಬೇಕು
ಮತ್ತೆ ಹೊರಗಡೆ ಸಾಯಂಕಾಲ ಪಿಕ್ನಿಕ್ ತುಂಟು ಅಂತಪ್ಪ ಮೊದಲ
ಏನಣ
ಪಿಗ್ಮಿ
ಹ್ಮ್ ಹ್ಮ್
ತ ಸಾಯಂಕಾಲ ಮತ್ತೆ ಆ ಕೆಲಸ ಅಲ್ ಆ ಕೆಲಸ ಡಬಲ್ ಮಾಡ್ತದಂತ ಕೆಲಸ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಹ್ಮ್ ಹ್ಮ್
ನನಗೂ ಅಷ್ಟು ಗೊತ್ತಿಲ್ಲ ಅಂದ್ರು
ಹ್ಮ್
ಮತ್ತೆ ಟೆಂತ್ ಇಲ್ಲಿ ಇ ಟೆಂತ್ ಇಲ್ಲಿ ಹೋಧಿದ್ರಿ
ಜ್ಯೂರ್ಯ ಹಳ್ತಕ್ಕ ಹೇಳ್ತ ಗೋರ್ಮೆಂಟ್ ಸ್ಕೂಲ್ ಪ್ರೈವೇಟ್
ಇ ನಂದು ಆದರ್ಶ ಆಯ್ತಣ್ಣ
ಮೂರಾರ್ಜಿ ಆದರ ಆದರ್ಶ ಆಯ್ತಾನ
ಹಣಾ ಆದರ್ಶ ಹೋಗಿದ್ದೇ ನು
ಮೂರರ್ಜಿ ಬರ್ದಿದ್ದೇನೆ
ಮುರಾಜಿ ಬೆಡದಿದ್ದಣ್ಣ ಆದ್ರ ಮುರಜಿ ಸರಿಯಾಗಿ ಇರ್ಲಿಲ್ಲ ಅಂತ ತಂದ್ರ ಅಣ್ಣ ನಂಗ
ಹ್ಮ್
ಮತ್ತ ಆದರ್ಶನೇ ಅವ ಅಲ್ಲ ಟೀಚರ್ಸ್ ಟೀಚರ್ಸ್ ಬಾರ ಇದರನ ನಂಬ ಬ ಫುಲ್ ಹೈಲಿ ಕ್ವಾಲಿಫೈಡ್ ಇದರ
ಹಾ ಹೌದಾ ನಾನು
ಒಂದ್ಸಲ ನೋ ಅಷ್ಟ್ ಬಾರಿದ್ರನ ಜೋರಾವ ಅದಕ್ಕೆಲ ಅಲ್ಲೇ ಹಚ್ಚಿದ್ದೇನ ಆಧರಿಸಿದೆ
ಹಾ ನಾನು ಪ್ರೈವೇಟ ನಂದುು ಐದನೇ ಕ್ಲಾಸ್ರಾಗ ನಾನು ಇಿಲ್ಲ
ಹ್ಮ್
ನ್ದ ಮೂರಡ್ಜಿ ಆಗಿತ್ತು
ಹ್ಮ್
ಮರ ಜಾಗನ ಅದು ಪೋಸ್ಟ್ಗೆ ಲೆಟರ್ ಬಂದದ
ಹ್ಮ್
ಲೆಟರ್ ಅದು ಯೂನಿಯನ್ ಮಾಡಿ ಅಂತನ್ ಗೊತ್ತಾ
ಹ್ಮ್
ಪೋಸ್ಟ್ ಆಫಿಸ ದನ್
ಹ್ಮ್
ಅದು ನಾನು ಕೌನ್ಸಿಲಿಂಗ್ ಕರಿರ್ತಾರೆ ನೋಡ
ಹಾ ಆನಾ
ಆ ಡೇಟ್ ಮುಗಿದ್ಮ್ಯಾಗ ಇಲ್ಲಿ ನಮಗೆ ಕೊಟ್ಟಣ್ಣ
ಹ್ಮ್
ಆರ್ಡರ್ ಕಟ್ ಬಂದಿರ್ತಾನ ನೋಡು ಪೋಸ್ಟ್ಗೆ
ಹ್ಮ
ಇಲ್ಲಿ ನಮ್ಮ ನಮ್ಮ ಕೊಟ್ಟಣ ಆಮೇಲೆ ನಾ ಹೋಗಿದ್ದೀ ಅ ತಗೊಂಡಿದ್ದ ಹಗೀ
ಹ್ಮ್
ಹೋಗೋಣ ಇದ್ರೆ ಇದಾಯ್ತ ಯಾದಗಿರಿ ಹೋಗಿಂದ ಇಲ್ಲೆಲ್ಲಾ ಡೇಟ್ ಎಲ್ಲಾ ಮುಗಿದೋಗ್ಬೇಕಿತ್ತುಾಗ
ಹ್ಮ ನೀವು ಮಗನ್ ರಿಸಲ್ಟ್ ಚೆಕ್ ಮಾಡಿದಿಲ್ಲ ಏನು
ನಮ್ಗ ಏನು ಅಷ್ಟು ಮಾಹಿತಿಯಿದಿಲ್ಲ ಅವ ಚಿಕ್ಕನ್ ಸಣ್ಣವಿದವಲ್ಲ ಅವಾಗ
ಹ್ಮ್ ಹ್ಮ್ ಹ್ಮ್ ಹ್ಮ
ಲೆಟರ್ ಕಳಿಸಿದ್ರು ಪೋಸ್ಟ್ ಆಫೀಸಗೆ
ಮತ್ತ ರಿಕಮೆಂಡ್ ಮ್ಯಾಗ ಹೋಗ್ಬೇಕಿದ್ದಾನ
ಹೇ ನಂಗ ನಾಲೇಜ್ ಇದ್ದಿಲ್ಲ ಅವಾಗ
ಹ್ಮ ನಂದು ಆದರ್ಶ ಆಗಿದ್ದಿಲ್ಲನಾ ಕರೆ ಹೇಳ್ಬೇಕಿತ್ತ ಅಂದ್ರೆ
ಹು
ಬರೇ ಒಂದು ಹದಿನಾರು ತಕೊಂಡಿದೆ ಮಾರ್ಕ್ಸ್ ಪುರಾ ನೂರಕ್ ಹದಿನಾರು ತಕೊಂಡಿದೆ ನಾ ಬರಿ
ಹಾದಿನರ ಹ್ಮ್ ಹ್ಮ್
ನೂರಕ್ಕೆ ಹದಿನಾರು ತಕೊಂಡಿದೀನಿ ಬರಿ ಸ್ವಲ್ಪ ಹೆಚ್ ಎಂ ಪರಿಚಯಾ ಇದ್ರಣ್ಣ ಅಪ್ಪ ಅವರಿಗೆ
ಹಾ
ಬರಿ ಐದನೂರು ರೂಪಾಯದಾಗ ಬರಿ ಅಡ್ಮಿಶನ್ ನಾಕಕ್ ವರ್ಷ ಆಯ್ತಣ್ಣ ಐದು ವರ್ಷ
ಹೌದಾ
ಬರಿ ಐನ್ನೂರು ರೂಪಾಯಿ ಕೊಟ್ಟು
ಬಂದಿಲ್ಲ
ಹ್ಮ್
ಐವತ್ತೆರಡು ಆಗಿತ್ತು ನಂದು
ಹ್ಮ್ ಹ್ಮ್
ನೂರಕ್ಕ
ಹ್ಮ್
ನನ್ಕಿನ ಹಿಂದಿನ ಬ್ಯಾಚ್ಗೆಲ್ಲಾ ನಾಲ್ವತ್ತೆರಡು ನಲ್ವತ್ತು ಹಿಂಗ ಅದರ್ ತಕೊಂದ್ರಿ
ನಂದ ಏನ್ ಮಾಡ್ತಾವ ಪೋಸ್ಟ್ ಆಫೀಸು ಅಲ್ಲಿ ಲೇಟ ಆಗಿ ಕೊಟ್ಬಿಟ್ರ ಲೆಟ್ರ
ಹ್ಮ್ ಹ್ಮ್ ಹ್ಮ್ ಅವರಂಗೆ ಮಾಡ್ತಾರ ಬಾಳ್ ಲೇಟ್ ಕೊಡ್ತಾರ
ಏನು ಅದು ಕೊಟ್ಟದು ಒಂದ್ ಲೆಕ್ಕಕ್ ಒಳ್ಳದ ಅನ್ಕೊಂಡೇ ಆಕಾಗ
ಹ್ಮ್
ಇಲ್ಲಾಂದ್ರೆ ಇಲ್ಲಿ ತರ ಸ್ಪೋರ್ಟ್ಸ್ ಆಡಕ್ ಆತಿಲ್ಲ ಅಲ್ಲಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಇಲ್ಲ ಆದ್ರೆ ಯೂನಿವರ್ಸಿಟಿ ಬ್ಲೂ ಆರ್ಡಿನಿ
ಎಲ್ ಮಾಡಿನ ಸ್ಕೂಲ್
ನಾನು ಸ್ಕೂಲ
ಹ್ಮ್
ಒನ್ ಟು ಟೆನ್ ಟ್ವೆಲ್ ಊರಲ್ಲೇ ಗೌರ್ಮೆಂಟ್ ಸ್ಕೂಲಾ
ಹಾ ಊರಗೆ ಅಣ್ಣ
ಹಾ ಊರಲ್ಲೇ ಅದ ಒಂದರಿಂದ ಟೆಂತ್ ಊರಲ್ಲಿ ಅದ
ಹ್ಮ್ ಹ್ಮ್
ಕಾಲೇಜ್ ಇಲ್ಲಿ ಮಾಡಿದೆ ಹಾಂ
ಪಿಯುಸಿ ಎಲ್ಲಿ ಸುರ್ಪುರಣ
ಇಲ್ಲ ಪಿ ಯು ಸಿ ಮಾಡಿದ್ದೆ
ಮುದ್ದೆಮಾಳ್
ಹಾಂ ಬಿಜಾಪುರ ಡಿಸ್ಟ್ರಕ್
ಬಿಜಾಪುರ್ ಡಿಸ್ಟ್ರಿಕ್ಟ್
ಹ್ಮ್ಮ್
ಹ್ಮ್ ಹ್ಮ್
ಡಿಗ್ರಿ ಇಲ್ದ್ರೆ ಇಲ್ ಮಾಡಿದೆ ಸುರ್ಪುರ್
ಹ್ಮ್ ಹ್ಮ್ ಹ್ಮ್
ನೆಕ್ಟ್ ನೋಡ್ಬೇಕಕ್ ನೆಕ್ಸ್ಟ್ ಹ
ಮ ಮತ್ತಷ್ಟ ಎಮ ಎಮ್ ಎ ಬಿ ಬಿ ಎ
ಬಿಯಡ
ಹಾ ಬಿ ಎಡ್ ಎಮ ಎ
ಅವು ಮಾಡ್ಬೇಕವು
ಹ್ಮ್ ಹ್ಮ್ ಬಿಯ ಎಲ್ಲ ನ ನಿಂದ
ಹಾ ಬಿ ಬಿ ಎ ಈಗ ಯು ಜಿ ಬಿ ಎ
ಹ್ಮ್ ಹ್ಮ್ ಅದೇನ ಅದೇ
ಪಿ ಜಿ ಎಮ್ ಎ ಬಿ ಎಡ್ ಬರ್ತಾವ
ಹ್ಮ್ ಹ್ಮ್
ಬಿ ಎಡ್ ಅಂದ್ರೆ ಬಿ ಎ ಸಿ ಅದಾರ ನಮ್ಮಂಬಲ್ಲಿ
ಹ್ಮ್ ಎಲ್ಲಾರೂ ಆಲ್ಮೋಸ್ಟ್ ನೋಡಿದ್ರ ಬಿಯದಾರ ಯಾರನ ಜಾಸ್ತಿ ಮ
ಆಲ್ಮೋಸ್ಟ್ ಬಹನ ಮಾಡ್ತಾರ
ಹಾ
ಹ್ಮಅಷ್ಟಿಗೆೇ ಇರಲಲ್ಲ
ಹ್ಮ್ ಹ್ಮ್
ನಮ್ಗ ಅಷ್ಟ್ ನಾಲೇಜ್ ಇದ್ದಿಲ್ಲ ಎಲ್ಲ ಗೋರ್ಮೆಂಟ್ ಸ್ಕೂಲ್ರ ಕಲ್ತರದ
ಹ್ಮ್ ಹ್ಮ್ ಹ್ಮ
ಇಂಗ್ಲಿಷ್ ಅದು ಫುಲ್ ಇದು ಟ್ರಾನ್ಸ್ಲೇಷನ್ ಅದು ಬರಲ್ಲ
ಮಾರುತಿಚ್ಲಗತಾನ
ಕಾಯ ಬರಕ್ ಉಂಟದ ಆಮೇಲ್ ಮಾಡುವಂತ ಆ ಅಷ್ಟ್ ಇದೀಗಗಲ್ಲಾ ಇಲ್ಲಾಂದ್ರೆ ಮತ್ತೆ ನವೋದಯ ಗೊತ್ತಲ್ಲ ನವೋದಯ
ಹ ಅಣ್ಣಾ
ನವದೇನು ಹೋಗಿ ಬರ್ದ್ದೀನಿ ನವದೆೇ ಇನೇ ಕ್ಲಾಸ್ರಲ್ಲಿ
ಹ್ಮ್ ಹ್ಮ್ ಸೈನಿಕ
ಹಾ ಇದು ಆದರ್ಶ ಅಂದ್ರನೇ ಗೊತ್ತಿದ್ದಿಲ್ಲ ಮಗವಾಗ ಹ್ಮ್ ಗೊತ್ತಿದ್ರೆ ಅದನ್ನು ಬರ್ದು ಬಿಡ್ತದೆ
ಹಿಂಗ ಗೌರ್ಮೆಂಟ್ ಸ್ಕೂಲ್ ಅಲ್ಲ ಎಲ್ಲ ಕಲ್ತಿದ್ನಿ
ಹಾಂ ಒನ್ ಟು ಟೆನ್ ಗೌರ್ಮೆಂಟ್ ಸ್ಕೂಲ್ ನು
ಅಲ್ಲೇ ಕೋಚಿಂಗ್ ಕಚಿಂಗ್ ಹೇಳ್ತಿದ್ದಲನ ನ ಸ್ಕೂಲಿನ ಕಡೆ ಇಲ್ಲ
ಏನ್ ಕೋಚಿಂಗ್ಗಳಿಲ್ಲ ಏನ್ ಕೋಚಿಂಗ್ ಇಲ್ಲ ಎಲ್ಲಿ ಹೋಗಿಲ್ಲ
ಹ್ಮ್ ಹ್ಮ್ ಹ್ಮ್ ನಾವ್ ಹಿಂಗ ಸ್ಕೂಲ್ಲ್ ಅಷ್ಟ್ ಕೋಚಿಂಗ್ ಇರ್ತವಣ್ಣ ಅವರೇ ಹೇಳ್ಕೊಡ್ತಾರೆ ಟೀಚರ್ಸ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು
ನನ್ಗನಾದ್ರೂ ಹಿಂದೇ ಕ್ಲಾಸ್ ಅಲ್ಲಿ ಮರಜ್ ಎಕ್ಸಾಮ್ ಕ್ವೆನ್ ಸಮಕ್ ನೆನ್ಪದ ನನಗ ಆರ ಕ್ಲಾಸ್ ಇ ಅವ ಸಿದ್ದರಾಮ್ಯನ ಸಿದ್ದರಾಮಯ್ಯ ಇದ್ ನಾಗ ಎಮ್ ಎಲ್ ಎ ಮುಖ್ಯಮಂತ್ರಿ ಅದೊಂದ ಕ್ವಶನ್ ಇಕ್ಕಿದ್ರರು ಮತ್ತ ಗಾಂಧೀಜಿದು ಪಾಠ ಸಿಕ್ಸ್ ಸಿಕ್ಸ್ ಇದ್ದಾಗ
ಹ್ಮ್
ಸಣ್ಣದಾಗ ಏನು ಮೌನ ಪಾಪು ಏನೊಂದು ಕರ್ತಿದ್ರಲ್ಲ
ಹಾ ಹಾ ಹಾ
ಅವ ಒಂದು ಎರಡು ಕ್ವಶನ್ ಅಷ್ಟೇ ನಂಥದ್ದು
ಹ್ಮ್ ಹ್ಮ
ಅವಕಲ್ಲ ಬಾಳ ಶಣ ಇದ್ವ ನಾನು ಅವಾಗ ಅವಾಗ ಎಲ್ಲಿ ಎರಡ್ಂತ ಮೂರ್ತ್ತಕ್ ಇಂಗ್ಲೀಷ್ ಕಲ್ತ ನಾನು
ಹೌದಣ
ಹ್ಮ್ ಅಂದ್ರೆ ಹೆಂಗ್ ಗೊತ್ತಾ ಈ ತರ ಎಲ್ಲಾ ಇವು ಫುಲ್ಗ್ ಗೊತ್ತ ನೋಡ ಕ ಚ ಕ ಕಾ ಕಿ ಕಿ ಕಕ್ಕ ಬಳಿ ಆತ ನೋಡ
ಹ್ಮ್ ಹ್ಮ್ ಹ್ಮ್
ಎಲ್ಲ ಏ್ರಇಂಗ್ಲಷ್ ಮೀಡಿಯಂ ಆಗ್ರೆ ಭಾರಿ ಆತದ ನನಗೆ
ಹೌದಣ್ಣಾ
ಆಮೇಲೆ ಮಾವ ಕಲಸ್ತುದಾ
ಹ್ಮ್
ಹ ಜಾಬ್ ಆಯ್ತಾ
ಹ್ಮ್
ಹ ಬಿಟ್ಟು ಬಿಟ್ಟು ಹೋಗಿಬಿಟ್ಟ
ಹ್ಮ್ ಹ್ಮ್
ನಾವಿದ್ರೆ ಈ ಕಡೆ ಮತ್ತೆ ಓಡಾಡದ ಬದ್ಬಿಟ್ವಿ ಕ್ರಿಕೆಟ್ ಆಡೋದು
ಹ್ಮ್
ಇದೇ ಮಾಡ್ಕೊಂತ ಇದ್ಯಪ್ಪ ನಮ ಕಾಲೇ ನೋಡಿದಿಲ್ಲ ನಮ ಬೇಲ ಹಾಕಿರ್ಲ್ಲ
ಇ ಡಿಗ್ರಿ ಕಾಲೇಜ್ನಾ
ಹ್ಮ
ಮ್ಯಾನ್ರ ಎಲ್ಲಿ ಒಳಗ ಹಾಕರಣ
ಇಲ್ಲ ಹೊರಗ ಕೆರ ಒಳಗ ಗೇಟಿಗೆ ಹೋದ್ರೆ ಕಾಣತ್ ನನ್ಗ
ಯಾಕಲಲ್ಲಣ್ಣ
ಹಾ
ಹಾಕಿಲ್ಲಣ್ಣ ಬ್ಯಾನರ್
ನಂದ
ಒಟ್ಟೇನ್ ಬ್ಯಾನರ್ ಎಲ್ಲ ನಲ್ಲಿ ನೋಡಿದ ಮೊನ್ನ ನ್ ಯಾವಾಗ
ಕಾಲೇಜ್ ಜಾಗ ಬ್ಯಾನರ್ ಐತ್ ನೋಡೋಣ ನಂದು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೆಂಗ ಹಿಂಗ ಎಂಟ್ರನ್ಸಗ ಅದಣ್ಣ ಇಲ್ಲ ಹಂಗ ಸೈಡ್ಗ ಅದ
ಹಾ ಅಲ್ಲೇ ಸೈಡ್ಗೆ ಗೇಟಿಗೆ ಹಓತ್ತಲ್ಲ ಗೇಟ್
ಹ್ಮ್ ಒಂದು ಟೈಪಿಂಗ್ ಸ್ಟ್ಯಾಂಡರ್ಡ್ ಟೈಪ್ ಮಾಡಿ ಹಾಕ್ಯರಣಾನ
ಹಾ ಒಂದ್ ಇದ ಹಾಕ್ತಾರ ಬ ಇ ನಾರ್ಮಲ್ ಆಗ ಹಾಕಲ್ಲ ಬ್ಯಾನ್ ಕಾಲೇಜ್ನ
ಹ ಹಂಗಣ ಗಡ ಗಾಡಿದ ಗಂಟ
ಹತ ಹ ಹಾ
ನ ನ ಹಾ ಹಾ
ಅಲ್ಲೇ ನೋಡ್ಬೇಕಾರ ವನು ಕೇಳ ನಿನ್ ಫ್ರೆಂಡ
ಹ್ಮ್ ಹ್ಮ್
ಹ್ಮ ನಮ್ ಕಾಲೇಜ್ಗೆ ಅದ ನೋಡಿದಲ್ಲ
ಹಾ ನಾ ನೋಡಣ
ಅಲ್ಲಿ ಗೇಟ್ಗ ನಂತತ್ರ ಕಾಣ
ಹ್ಮ್ ಹ್ಮ್ ಹ್ಮ್
ಇವಾಗೆಲ್ಲ ಆಚೆ ಎಲ್ಲ
ಹ್ಮ್
ನ ನೆಕ್ಟ್ ಹದ ಮಾಡ್ಬೇಕಂತ ಮಾಡ
ಇಲ್ಲ ಇಲ್ಲೇ ಮಾಡ್ತೇ ನಾ ಸ್ವರ್ಪ ಮಾಡ್ತ್ರೆ
ಎಲ್ಲಿ
ಸರ್ಪು
ಏ ಅಲ್ಲಿ ಮಾಡಲ್ಲಪ್ಪಾ ಸಾಕ ನನಗೆಲ್ಲಿ ಸವಾಸ ಮೂರ್ ವರ್ಷ ಇದ್ದ್ದ
ಹ ಆನಾ
ಸಾಕಂದೆ ಮೂರು ವರ್ಷ ಅಲ್ಲ ಇದಿದ್ದಿದ್ದು
ಮಸ ಬೇರೆನೆೇ ಇದ್ರಲ್ಲಿ
ಹಾ ವಾತಾವರಣ ಸ್ವಲ್ಪ ಚೇಂಜ್ ಆಲ್ಲಿ ಹ್ಮ
ಹೌದಾ ನಿಂದು ಕರೆಟದು
ಹಾ ಮತ್ತ ಏನ್ ಮಾಡ್ತಪ್ಪಾ ಅದೇ ಇದ ಜಾಸ್ ಆಗ್ಬಿಟ್ಟದ ಹಾ ರ ಗೊಂಬಿ ಹ
ಆಯ್ತು ಅಣ್ಣ ಸ್ವಪ್ ಕೆಲ್ಸದ ನಿನ್ಗೆ ಆಮೇಲೆ
ಹ್ಮ್ ಸರಿ ತಾ ಹ್ಮ
ಹಲೋ
ಎಲಾ ಕಟ್ ಮಾಡ್ತನಿ ಕಟ್ ಆಗ್ತ ಇಲ್ಲಾ
ಇವರನ್ನ ಕಾಲತ
ಕಟ್ ಮಾಡುವ
ಹ್ಣ ಹ್ಮ
ಹಲೋ ಹಲೋ ಕಟ್ಡ ಕಾಲ